ಹಲೋ
ಹಾ ಕೇಳುತ್ತೆ
ಹಾ ಎಂತ ಮಾಡ್ತಿದ್ದೆ
ಇದ್ದಕ್ಕ ನೀನ್ ಎಂತ ಮಾಡ್ತೀ
ಹಾ ನಾನು ಇದ್ದೆ ಕುೂತ್ಕೊಂಡಿದ್ದೆ ಆಯ್ತಾ ಊಟ ಎಲ್ಲ
ಹಾ ಊಟ ಆಯ್ತು ನಿಮ್ದು
ಹಾ ನಂದನ ಆಯ್ತು
ಹ್ಮ್ ಮತ್ತೆ ಏನ್ ಮಾಡ್ತನ್ ಮಗ
ಮಗ ಇದಾನೆ
ಹ್ಮ್ ಸಮಾಚಾರ
ಸಮಾಚಾರ ಎಂತಿಲ್ಲ ಹಂಗೆ ಸುಮ್ಮ್ನೆ ಮಾಡಿದೆ ಇವಾಗ ಸಮರ್ ಹಾಲಿಡೇಸ್ ನ ಮಗನಿಗೆ ಒ ಯಕ್ಷಗಾನ ಕಲಿಬೇಕು ಅ ಆಸೆ ಉಂಟಂತೆ ಅಮ್ಮ ನಾನು ಸೇರ್ಕೊತೀನಿ ಸೇರ್ಕೊತೀನಿ ಅಂತ ಹೇಳ್ತಿದ್ದ ಹ ನಿ ತಮ್ಮನೂ ಏನು ಯಕ್ಷಗಾನ ಮಾಡ್ತಾನೆ ಅಂತ ಮೊನೆಯಲ್ಲಿ ಹಾಕಿದ್ದೆ ಅಲ್ಲ ಫೋಟೋ
ಹೌದೌದು
ಹಾ ಅದಕ್ಕೆ ಅದು ಹೆಂಗೆ ಕಲಿಸ್ತಾರೆ ಏನು ಅಂತ ಒಂಚೂರು ತಿಳ್ಕೊಳ್ಳೋಣ ಅಂತ ಹೇಳಿ ಕಾಲ್ ಮಾಡಿದೆ ನನ್ನ ಮಗನು ಟಸ್ಟ್ ಇದೆ ಅವನು ಹೋಗ್ತೀನಿ ಅಂತ ಹೇಳ್ತಿದ್ದ ಅದಕ್ಕೋಸ್ಕರ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಹಂಗೆ ಎಥ ಫೀಸ್ ಎಲ್ಲ ಇಷ್ಟು ಅಂತ
ಅಂದ್ರೆ ಎಂತ ಗೊತ್ತಾ ತಿಂಗಳಲ್ಲಿ ಬಾನೂರ ಬಾನೂರ ಮಾತ್ರ ಇರತ್ತೆ
ಆ ಹಾ
ಹಾ ಆಮೇಲೆ ಮಧ್ಯಾಹ್ ಮೇಲ್ ಇರತ್ತೆ ಒಂದ್ ಎರಡೂವರ ಇಿಂದ ಮೂರರುವರೆ ಹಂಗೆ ಹ ಆಮೇಲೆ ಒಂದ ತಿಂಗ್ಳಿಗೆ ನಾನೂರು ರೂಪಾಯಿ ಫೀಸ್ ಪ್ರತಿ ಭಾನುವಾರ ಮಾತ್ರ ಇರತ್ತೆ ಅವ್ರದುು ಹೆಂಗಂದ್ರೆ ಸ್ಟಾರ್ಟ್ ಆಗೋದು ಜೂನ್ ಇಂದ ಈಗ ಜೂನ ಇಂದ ಸ್ಟಾರ್ಟ್ ಆಗಿ ಏಪ್ರಿಲ್ ಮೇಲೆ ಅವರು ಫಂಕ್ಷನ್ ಕೊಡ್ತಾರೆ ಮಕ್ಕಳಿಂದಮ್ಮ ಅಂದ್ರೆ ಹಾ ಯಕ್ಷಗಾನ ಕಲ್ಸಿದ ಮಕ್ಕಳಿಂದಾನೇ ಒಂದ್ ಫಂಕ್ಷನ್ ಕೊಡ್ತಾರೆ ಅದಾದ್ಮೇಲೆ ಮತ್ತೆ ಸ್ಟಾರ್ಟ್ ಆಗೋದು ಜೂನ ಇಂದ
ಸನು
ಹಾ ಅಂದ್ರೆ ಜೂನಂದ ನಾ ಫಸ್ಟ್ ಹೆಂಗ್ ಅಂದ್ರೆ ಯಕ್ಷಗಾನ ತರಾನೇ ಕ ಬಟ್ ಫಂಕ್ಷನ್ಗಂತ ಜನವರಿಯಿಂದ ಸ್ಟಾರ್ಟ್ ಮಾಡ್ತಾರೆ ಈಗ ಒಬ್ಬೊಬ್ರಿಗೆ ಒಂದೊಂದ ಪ್ರಸಂಗ ಹಾಕ್ಬಿಟ್ಟು ಇದು ಇದು ಪಾರ್ಟ್ ಅಂತ ಹೇಳಿ ಕೊಟ್ಟು ಶೀಟ್ ಎಲ್ಲ ಕೊಡ್ತಾರೆ ಇಷ್ಟ ಕಲೀರಿ ಅಂತೆಲ್ಲ ಅದಷ್ಟನ್ನೆಲ್ಲ ಕಲ್ತು ಆಮೇಲೆ ಮತ್ತೆ ಫಂಕ್ಷನ್ ದಿನ ಇದ್ ಮಾಡ್ತಾರಲ್ಲ ಫಂಕ್ಷನ್ ಸ್ವಲ್ಪ ದಿನ ಹಿಂದೆ ಎಲ್ಲ ಸುಮಾರ ಸುಮಾರ ಟೈಮ್ ಪ್ರಾಕ್ಟೀಸ್ ಇರತ್ತೆ ಅಂದ್ರೆ ಒಂದ್ಿನನು ಬಿಡ್ದ ಈಗ ಭಾನಾರ ಭಾನುವಾರ ಮಾಡೋದ ಏನಕ್ ಅಂತ ಹೇಳಿದ್ರೆ ಮಕ್ಳು ಸ್ಕೂಲಿಗೆಗ್ೋಗ್ತಾರಲ್ಲಾ
ಹೌದೌದು
ಅವಿಗೆ ಬರಕ್ ಆಗಲ್ಲ ಅಂತ ಹಾ ಹಾ ವಾರ ದಂಡಲ್ ಫ್ರೀ ಇರ್ತಾರೆ ಮತ್ ಅವರು ಅಷ್ಟೇ ಅವರು ಅವರು ಇಲ್ಲಿನವ್ರಲ್ಲಾ ಕಲ್ಸಕ್ ಬರೋ ಅವರು ಅವರು ಊರಿನವರು ಮೂಡ್ಬಿದ್ರೆ ಅಲ್ಲಿಂದ ಅವರು ಅದ ಹೆಂಗಂದ್ರೆ ಅದು ಪ್ರಸಂಗ ಇದ್ರ ಅವ್ರಲ್ಲ ಅವ್ರು
ಹಾ ಎಂತ ಗೊತ್ತಾ ಹಾ ಓಕೆ ಆದ್ರೆ ಇವಾಗ ನಾವು ಯಕ್ಷಗಾನ ನೋಡ್ತಾ ಇರ್ತೀವಲ್ಲ ಅಂದ್ರೆ ಈಗ ಅ ಏನ ಧರ್ಸ್ಥ ಸ್ಥಳ ಮಹಾತ್ಮೆ ಕ್ಷೇತ್ರ ಮಹಾತ್ಮೆ ಅಥವಾ ಮಂದರ್ ಕ್ಷೇತ್ರ ಮತ್ಮೇಲೆ ಕಾತರ ಅಲ್ಲಿ ಏನ್ ನಾವು ಯಕ್ಷಗಾನದಲ್ಲಿ ನೋಡ್ತೀವೋ ಆತರನೇ ಕಲಿಸ್ತಾರ ಅಥವಾ ಹಾ ಹೇಗೆ ಅಂತ
ಹಾ ಅಂದ್ರೆ ಹೆಂಗಂದ್ರೆ ಅವ್ರೇ ಬೇರೆ ಪ್ರಸಂಗ ಕೊಡ್ತಾರೆ ಈಗ ಧರ್ಮಸ್ಥಳ ಕ್ಷೇತ್ರದಂತೆಲ್ಲ ಕೊಡಲ್ಲ ಈಗ ಬೇರೆ ಇದು ಹಳೆದೆಲ್ಲಾ ಇರತ್ತಲ್ಲಾ ರಾಮಾಯಣದ ಕತೆ ಅದು ಇದು ಎಲ್ಲಾ ಸುಮಾರಲ್ಲಾ ಇರತ್ತಲ್ಲ ನನ್ ತಮ್ಮಂಗೆ ಇದು ವಿದ್ಯುನ್ ಮಾಲಿ ಅಂತ ಒಂದ್ ಪ್ರಸಂಗ ಇತ್ತು ವಿದ್ಯುನ್ ಮಾಲಿಯ ಅಂದ್ರೆ ಅದ್ರಲ್ಲಿ ಅವನು ಉಗ್ರ ಯತ ಒಂದ್ ಪಾರ್ಟ್ ಮಾಡಿದ್ದ ಅಂದ್ರೆ ಈಗ ವಿದ್ಯುನ್ ಮಲಿ ಅಂದ್ರೆ ಅವನೊಬ್ಬ ರಾಕ್ಷಸ ಅವನ್ನ ಹೆಂಗ್ ಸಂಹಾರ ಮಾಡ್ತಾರೆ ಅಂತ ಎ ಎಷ್ಟು ಜನ ಸೇರಿರ್ತಾರೆ ಅಣ್ಣ ತಮ್ಮಂತರ ಎಲ್ಲರೂ ಸೇರಿ ಹೆಂಗ್ ಹೊಡೆದಾಡಿ ಇದ್ ಮಾಡಾ್ತಾರೆ ಆತರ ಒಟ್ಟು ಅವ್ರ ಎರಡು ಪ್ರಸಂಗ ಕೊಡ್ತಾರೆ ಯ ಫಸ್ಟ್ ವರ್ಷ ಈಗ ಇನ್ ಮಗ ನೀ ಈ ವರ್ಷ ಸೇರ್ಸಿದ್ರೆ ಈ ವರ್ಷ ಬೇಸಿಕ್ ಅಷ್ಟೆ ಮುಂದಿನ ವರ್ಷದಿಂದ ಪ್ರಸಂಗಕ್ಕೆ ಹ ಅಂದ್ರೆ ಫಸ್ಟ್ ವರ್ಷ ಅಲ್ಲ ಮಾತ ಮಾತಾಡಕ್
ಹಾಂ ಆಯ್ತು ಆಯಿತು ಆದರೆ ಇವಾಗ ಅವನು ಈಗ ಸ್ಕೂಲಿಗೆ ಹೋಗ್ತಾನೆ ಬೈ ಚಾನ್ಸ್ ಈಗ ಒಂದ ಏನಾದ್ರು ಆರಾಮಲೆ ಅಥವಾ ಬೇರೆ ಎಕ್ಸಾಮ್ಸ್ ರೀಸನ್ ತೊಗೊಂಡು ನಾವೇಏನಾದ್ರು ಡಿಸ್ಕಂಟಿನ್ಯೂ ಮಾಡಿದರೆ ಮತ್ತೆ ಇದು ಮಾಡ್ತಾರ ಹೇಗೆ
ಹಾ ಈಗ ಅದು ತಿಂಗ್ಳ ತಿಂಗ್ಳ ಪೇಮೆಂಟ್ ಅಲ್ಲ
ಹ್ಮ್
ಈಗ ನೀವು ಆ ತಿಂಳ ಹೋದ್ರೆ ಮತ್ತೆ ನೆಕ್ಸ್ಟ್ ಮಂತ್ ಬರಲ್ಲ ಅಂತ ಹೇಳಿದ್ರೆ ಅವ್ರಗ ಒಂದು ಹೇಳಿದ್ರ ಆಯ್ತು ಹಿಂಗೆ ಹುಷಾರಿಲ್ಲ ಆಯ್ತತ್ ಆತರ ಅಕಸ್ಮಾತ್ ನಿನ್ ಮತ್ತೆ ಮತ್ತೆ ಸೇರೋದಾದ್ರೆ ಜೂನಿಂದಾನೇ ಸೇರ್ಬೇಕು
ಓಹ ಹಾಗೆಲ್ಲ ಇರತ್ತಾ ಅಂದ್ರೆ ಒಂದ್ಸರಿ ಮಾಡ್ಬಿಟ್ಟ ಕಂಟಿನ್ಯೂ ಮಾಡಿದ್ರೆ ಬೆಸ್ಟ್
ಹಾ ಕಂಟಿನ್ಯೂ ಮಾಡಿದ್ರೆ ಬೆಸ್ಟ್ ಅವ್ರ ಅದೇ ಕಾರಣಕ್ಕೆ ಭಾನುವಾರ ಇಡ್ತಿರೋದು
ಓಹೋ ಹಾಗೆ ಹಾಗೆ ಹೇಳ್ಕೊಡೋರೆಲ್ಲ ಹೇಗೆ ಪರವಾಗಿಲ್ವಾ
ಹಾ ಅವರು ಒಬ್ರು ಬರ್ತಾರೆ ಹೇಳ್ಕೊಡಕ ಅಂದ್ರೆ ಕಲ್ಸೋ ತನಕಾನೂ ಅವ್ರೇ ಹೇ ಕೊಡ್ತಾರೆ ಆಮೇಲೆ ಇದು ರಿಹರ್ಸಲ್ ಎಲ್ಲ ಇರುತ್ತಲ್ಲ ಅವ್ರು ಮಾಡಿರೋದೆಲ್ಲ ಅವಾಗೆಲ್ಲ ಎಲ್ಲರೂ ಬರ್ತಾರೆ ಅ ಅಂದ್ರೆ ಅದು ಮಾತಾಡೋರು ಬಾರಸೋದು ಅದೆಲ್ಲ ಇರುತ್ತಲ್ಲ ಅವ್ರೆಲ್ಲರೂ ಬಂದು ಸಪ್ರೇಟ್ ಆಗಿ ಬೇರೆ ಕಡೆ ಈಗ ಅವ್ರ ಫಂಕ್ಷನ್ ಎಲ್ಲಿ ಮಾಡ್ತಾರೆ ಅಲ್ಲಿ ಫುಲ್ ಪ್ರಾಕ್ಟೀಸ್ ಮಾಡಿಸತಾರೆ ಮತ್ತೆ ಫಂಕ್ಷನ್ ದಿನ ಎಲ್ಲಾ ಈಗ ಕಾಸ್ಟ್ಯೂಮ್ ಇದು ಇದೆಲ್ಲಾ ಉಂಟಲ್ಲ ಅದಕ್ಕೆಲ್ಲಾ ನಾವ್ ಎಕ್ಸ್ಟ್ರಾ ದುಡ್ ಕೊಡೋದ್ ಬೇಡ.
ಹಾ ಅದೆಲ್ಲ ಅವ್ರೆ
ಹಾ ಎಲ್ಲದು ಅವ್ರೆ ಆದ್ರ ಹಾ ಮೇಕಪ್ ಎಲ್ಲದು ಅವ್ರೇ ಮಾಡ್ತಾರೆ ಆದ್ರೆ ಈಗ ಫಂಕ್ಷನ್. ಟೈಮಲ್ಲಿ ಪೇರೆಂಟ್ಸ್ ನಿಮ್ ಕೈಲಿ ಎಷ್ಟ್ ಆಗತ್ ಅಷ್ಟ ಕೊಡಿ ಅಂತ ಹೇಳ್ತಾರೆ ನನ್ ತಮ್ಮಂಗ ಒಂದ್ ಸಾವ್ರ ಕೊಟ್ಟಿದ್ರು. ಎಷ್ಟ್ ಆಗತ್ ಅಷ್ಟ ಇಷ್ಟೇ ಅಷ್ಟೇ ಅಂತ್ ತ ಎಲ್ಲ ಹಾ ಮತ್ ಮತ್ತೆ ಎಲ್ಲದು ಅವ್ರೇ ನೋಡ್ತಾರೆ ಈಗ ಅವ್ರಿಗ್ ಅವ್ರಿಗ್ ಒಂಚೂರ್ ಬೇಗ ಬಿಟ್ರ ಆಯ್ತ್ ನಂತ್ ಮೊನ್ನೆ ಫಂಕ್ಷನ್ ಷನ್ ಸ್ಟಾರ್ಟ್ ಆಗಿದ್ದು. ಆರ್ ಗಂಟೆಗೆ ಅವ್ನಿಗ್ ಮೂರ್ ಗಂಟೆಗ್ ತಬಂದ್ ಬಿಡಿ ಅಂತ ಹೇಳಿದ್ರು ಅನ್ ಅಂದ್ರೆ ಫುಲ್ ಎಲ್ಲ ರೆಡಿ ಆಗ್ಬೇಕಲ್ಲ ಸುಮಾರ್ ಜನ ಇದರೆ ಒಂದ್ ಮೂವತ್ ಜನ ಇದರೆ.
ಹಾ ಹೌದ ಹೌದು ಹೌದ ಹೌದ ಹೌದು ಅವ್ನು ಇವ್ನು ಅಷ್ಟೇ ಸಣ್ಣವನೇ ಅಲ್ಲ. ಅದೇ ನೋಡ್ತಾ ಇದ್ವಿ ಏನು ಅಂತ.
ತುಂಬಾ ಆಸೆ. ಇತ್ತಾ ಸಣ್ಣಕ್ ಇತ್ತ ಎಲ್ಲಾ ಅದ್ ಕೋತಿನೇ ಅಂತ.
ಹೌದಾ ಹಾ ಇವ್ನು ಹಂಗೆ ನೆಕ್ಸ್ಟ್ ಕಲಿಬೇಕು ನೋಡ್ತಾನಲ್ವಾ. ಹಾಗೆ ಮಾಡ್ತೀನಿ ಅವ್ನು ಕೂಡ ಅದೇ ಸ್ ಇಲ್ಲಿ ಇಂಟ್ರೆಸ್ಟ್ ಇದೆ ಅಮ್ಮ ನಾನು ಮಾಡ್ತೀನಿ ಯಕ್ಷಗಾನ ನಾನು ಹಾಡು ಹೇಳ್ತೀನಿ. ನಾನು ಹಂಗೆ ಡ್ಯಾನ್ಸ್ ಮಾಡ್ತೀನಿ ನಂಗು ಆತರ ಅಂದ್ರೆ ಮೇಕಪ್ ಮಾಡು. ಎಲ್ಲವೂ ಹೇಳ್ತಾನೆ ಹಂಗಾಗಿ ಇಂಟ್ರೆಸ್ಟ್ ಇತ್ತಲ್ಲ ಹಾಗಾಗಿ ನೋಡೋಣ ಒಂದ್ ಮಾತು ವಿಚಾರಸ್ಕೊಂಡು ಹೇಗಿದೆ. ಏನು ಅಂತೆಲ್ಲ ಕೇಳಿ ನೋಡೋಣ ಅಂತ ಮತ್ತೆ ನಾನು ವಿಚಾರಸಕ್ಕಂತ ಫೋನ್ ಮಾಡ್ ದೆ ಆದ್ರೆ ಏನಂದ್ರೆ ನಮ್ಗೆ ಇಲ್ಲಿಂದ ಅಲ್ಲಿಗೆ ಸ್ವಲ್ಪ್ ಅಪ್ಪ ಕರ್ಕೊಂಬರದೆ ರಗ್ಳೆ ಆಗ್ಬಿಡತ್ತಲ್ಲ ಅಂತ.
ಹ ಹಾ ಅದು ಅವ್ರಿಗೆ ಎಂತಾದ್ರು ಹೇಳಿದ್ರೆ ಈಗ ಆನ್ಲೈನ್ ಇರಲ್ಲ ಅದೆಲ್ಲ ಯಕ್ಷಗಾನ ಎಲ್ಲ. ಅಂದ್ರೆ ಅಂದ್ರೆ ಕಲಿಯಕ್ಕ ಅವ್ರರಿಗೂ ಕಷ್ಟ ಆಗತ್ತಲ್ಲ ಹೇಳ್ಕೊಡಕ್ಕೂ ಆಗಲ್ಲ. ಹಂಗೇನಾದ್ರು ಅಲ್ಲಿ ಇಲ್ಲಿ ಅ್ರದ್ದೇ ಬ್ರ್ಯಾಂಡ್. ಡ್ಸ್ ಎಲ್ಲ ಸುಮಾರು ಇಲ್ಲೊಂದೇ ಏನಲ್ಲ ಅಲ್ಲ.
ಆದ್ರೆ ಅಂದ್ರೆ ನಮ್ಮೂರಲ್ಲೇ ಬಂದ್ ಹೇಳ್ಕೊಡೋದಾದ್ರೆ. ನಮ್ಗೆ ಇನ್ನು ಆರಾಮು ಅಂದ್ರೆ ನಾವು ಸ್ವಲ್ಪ ಒಳಗಿದೀವಲ್ಲ ಮೇನ್ ರೋಡು ಅಂದ್ರೆ. ಮೇನ್ ಇದಕ್ಕೆ ಒಂದು ತಾಲ್ಲೂಕ ಅತವ ಒಂದ್ ಗ್ರಾಮ ತರ ಬಂದ್ ಅಲ್ ಹೇಳ್ಕೊಡ್ತೀವಿ ಅಂದ್ರೆ. ನಮಗ್ ಸ್ವಲ್ಪ ಆದ್ರೆ ಕರ್ ಕರ್ಕೋಮ್ದ್ ಬಿಡಕೆ ಆರಾಮ ಆಗತ್ತೆ ಇಲ್ಲ ಅಂದ್ರೆ ನಮಗ್ ಒಂದು ಟಾಸ್ಕ್ ಆಗೋಗುತ್ತೆ ಇಂದ ಅಲ್ಲಿ ತನಕ ಕರ್ಕೊಂಬರದೇ. ದು ನಿಮ್ಮೂರ್ ತನ್ಕ ಬರೋದು ಸ್ವಲ್ಪ ದೂರನೇ ನಮ್ಗೆ ಅಲ್ವಾ. ಹಾಗಾಗಿ ಅಂತ ಗೊತ್ತಾಗಲ್ಲ ಆ ಮತ್ ಏನಂದ್ರೆ ಅವ್ರು ಈಗ ನೆಕ್ಸ್ಟ್ ಕಲ್ತು ಅವ್ರಿಗೆ ಅದ್ರಲ್ಲಿ ಜೂನ್ ಜೂನಿಯರ್ಸು ಸೀನಿಯರ್ಸು ಅಂತ ಏನಾದರೂ ಹೆಂಗಾದರೂ ಇರುತ್ತಾ.
ಹ ಹಾ ಆ ಆತರ ಏನಿಲ್ಲ ಕಲ್ಯಕ್ ಬಂದ್ಮೇಲೆ ಎಲ್ಲರೂ ಒಂದೇ ತರ ಅಲ. ಈಗ ಹೆಂಗಂದ್ರೆ ಒಂದ್ ವರ್ಷ ಆಗಿ ಜಾಸ್ತಿ ಒಂದ್ ವರ್ಷ. ಮೇಲ್ ಬಂದವ್ರಿಗೆಲ್ಲ ಬೇರೆ ಪ್ರಸಂ ಗ ಮಾತು ಎಲ್ ಈಗ ಫಸ್ಟ್ ಫಸ್ಟ್ ಸಣ್ ಸಣ್ ಮಕ್ಳಿಗೆಲ್ಲಾ ಬರಿ ನಾಟ್ಕ. ಬರೀ ನಾಟ್ಕ ಮಾತ್ರ ಇರತ್ತೆ ಅಂದ್ರೆ ಮಾತಾಡಕ್ ಏನಿರಲ್ಲ ಗೊತ್ತಿರಲ್ಲ ಅಲ.
ಹೌದ್ ಹೌದೌದು.
ಮತ್ ಕೆಲ್ಲೊಬ್ರು ಮಕ್ಳು ಹೆದರ್ತಾರ ಸ್ಟೇಜ್ ಮೇಲ್ ಹೋಗೋಕೆ. ಅಲ್ ಹೋಗಕು ಮತ್ತೆ ಮಾತ್ ಮಾರ್ತೋದ್ರೆ ನನ್ ತಮ್ಮಂದು ಎರ್ಡ್ ವರ್ಷ. ಟ ಆಯ್ತು.
ಎರ್ಡ್ ವರ್ಷ ಆಯ್ತ.
ಹಾ ಅವ್ನಿಗೆ ಹಿಂದಿನ್ ವರ್ಷನೂ ಇತ್ತು ಬಟ್ ಆದ್ರೆ ಮಾತ್ ಡಕ್ ಇರ್ಲಿಲ್ಲ ಬರೀ ನಾಡ್ ಇದ ಮಾತ್ರ ನೃತ್ಯ ಮಾತ್ರ ಇತ್ತು ಈ ವರ್ಷ ಸುಮಾರು ಮಾತೆಲ್ಲಾ ಇತ್ತು ಎಲ್ಲಾ ಚೆನ್ನಾಗ್ ಮಾಡಿದ್ದಾನ
ಹಾಗ ಹಾಗೆ
ಅಲ್ಲ ಎಲ್ಲಾರೂ ಸಣ್ಣಾರೆ
ಹೌದು ಅಂದರೆ ಎಂತ ಗೊತ್ತಾ ಇವಾಗ ಅಂದರೆ ಅವರು ಈಗ ನಾವು ಬೇರೆ ಬೇರೆ ಕಡೆ ಯಕ್ಷಗಾನದ ನೋಡಕ್ಕೆ ಹೋಗ್ತೀವಲ್ಲ ಅಲ್ಲಿ ನೋಡಿ ಅಂದ್ರೆ ಆತರ ಮಾಡಕ್ ಹೇಳ ಲೋ ಈ ತರ ಇಲ್ತಾನೆ ನನ್ ಮಗ ಅಂದ್ರೆ ಇವಾಗ ಇವ್ರ ಇ ಕಲ್ತು ಸ್ವಲ್ಪ ಅಂದರೆ ಒಂದು ಎರಡು ಮೂರು ವರ್ಷ ಕಲ್ತ್ರೆ ಆಮೇಲೆ ಯಕ್ಷಗಾನದದಲ್ಲಿ ಅವರು ಇದು ಮಾಡ್ಬೋದಾ ಬೇರೆ ಯಾವುದಾದ್ರರು ಈಗಾದೇ ಧರ್ಮಸ್ಥಳ ಮಹಾತ್ಮೆ ಅವೆಲ್ಲ ಬತ್ತಲ್ಲ ಹಂಗೆ ಮಾಡ್ಬೋದು
ಹಾ ಮಾಡ್ಬೋದು ಏನಕಂದ್ರೆ ಇವನು ಹೋಗಿ ಎರಡು ವರ್ಷ ಆಗಿದಷ್ಟೆ ಸುಮಾರು ಮಾಡ್ತ ಸೇಮ್ ಅಲ್ ಅಂದ್ರೆ ನಾವು ಪ್ರಸಂಗ ನೋಡ ಅವಾಗೆಲ್ಲ ಕುಣಿಯದೆಲ್ಲಾ ಮಾಡ್ತಾರಲ್ಲಾ ಹಂಗೆ ಕುಣಿತಾರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರ ಹಾ ಸೇ ಬೋದು ಒಳ್ಳೆ ಚೆನ್ನಾಗಿ ಹೇಳ್ಕೊಡ್ತಾರ ಅಕ್ ಬರೋರುಗ ಊರಿನಾರ ಅಂದ್ರ ಹೇಳ್ಕಕ್ಬಾರದಲ್ಲ ಕೊಡ್ತಾರೆ
ಒಂದೊಳ್ಳೆ ಕಲೆ ಅದು ಮತ್ತೆ ಕಲ್
ಹಾ ಅವ್ರಗ್ ಇಂಟ್ರೆಸ್ಟ್ ಇದ್ರೆ ಕಲಿಬೇಕಲ್ಲ
ಹೌದು ಹೌದು ಅದೇ ಇಂಟ್ರೆಸ್ಟ್ ಸಿಕ್ತು ಅವನಿಗೆ ಅದೇ ವಿಚಾರಿಸ್ತೀನಿ ಅಂತ ಹೇಳಿಬಿಟ್ಟು ನಾನು ಇದು ಮಾಡಿದೆ ಅದೇ ಬಟ್ ಏನಂದ್ರೆ ಇವಾಗ ಇವಾಗ ಹೌದು ಹೌದು ಹೌದು ಏನಂದ್ರೆ ಅವ್ರಿಗೆ ಇದು ನಂಬರ್ ಗಿಂಬರ್ ಆದ್ರೆ ನೀವುದು ವಿಚಾರಿಸಿ ಕೇಳ್ಬೋದಾ ಅಂದ್ರೆ ಈ ಕಡೆ ನಮ್ಮೂರ್ ಕಡೆನ ಬರ್ತೀರಾ ಅಥವಾ ಜನ ಒಟ್ಟು ಹಾಕಿದ್ರೆ ನೀವೇನಾದರೂ ಅಲ್ಲಿಗೆ ಹೋಗಿ ಹೇಳ್ಕೊಡೋ ತರ ಏನಾದ್ರು ಮಾಡ್ತೀರಾ ಆತರ ಏನಾದ್ರು ಅಂದ್ರೆ ನಂಬರ್ ಸಿಕ್ ಸಿಕ್ಕಿದ್ರೆ ಅವ್ರದ್ದು ಲಕ್ ಆಥರ ಕೇಳಿದ್ರೆ
ಒಂದ್ ಮಾತ್ ಕೇಳ್ತೀನಿ
ಹ ಕೇಳಳ್ಬಿಟ್ಟು ನನ್ಗೆ ಓಕೆ ಅಂತ ಆದ್ರೆ ಹೇಳಿದ್ರೆ ನಾನು ಇಲ್ಲಿ ಯಾರಾದ್ ಇಂಟ್ರೆಸ್ಟ್ ಬೇರೆ ಮಕ್ಕಳು ಇದ್ರೆ ಇಂಟ್ರೆಸ್ಟ್ ಇದ್ರೆ ಗೊತ್ತಾಗ್ತದಲ್ಲ ವಿಚಾರಸ್ ಬಿಟ್ಟು ನಾನು ಕೇಳಿ ನೋಡ್ ನಿ ಯಾರಾರು ಮಕ್ಕಳು ಸಿಗ್ತಾರ ಆದ್ರರೆ ಎಲ್ಲರೂ ಒಟ್ಟಿಗೆ ಒಂದೇ ಕಡೆ ಆದರೆ ಫೀಸ್ಬು ಮತ್ತುತ್ತೆ ಕಲೀಲಿಕ್ಕ ಅವ್ರಿಗೆ ಹತ್ರಿನೂ ಆಗತ್ತೆ ಅಲ್ವಾ
ಹೌದು ತುಂಬಾ ಜನರಿಗೂ ಒಳ್ಳೆದಾಗತ್ತಲ್ಲ
ಹಾ ಹೌದು ಹೌದು ನನ್ಗ ಅದೊಂದು ವಿಚಾರಿಸಿ ಹಾ ಹಾಂ ವಿಚಾರಿಸಿ ಒಂದು ಮಾತು ಕೇಳಿ ನೋಡಿ ನಂಗೆ ಹೇಳಿದ್ರೆ ಒಳ್ಳೆಯದು
ಹಾ ನನ್ ತಮ್ಮ ಹೋಗ್
ಹ್ಮ್ ಸರಿ ಸರಿ ಹಾ
ಹಾ ಸರಿ
ಸರಿ ಓಕೆ ಹಾಗಂದ್ರೆ ಬರಲ ಸರಿ ಬಾಯ್